ಹ
ಬಗ್್ಯಾರ ದೋಸ ಹೋದ್ ನೋಡ್ರಿ ಬಗರ್ ದೋಸ್ತ್ ಬಗರ್ ದೋಸ್ತ್
ಹ
ಹಾ ಹಿಂದ ಹಿಂದ ರೀ ನ್ ಮನಜ ಅಲ್ಲಾ ಮನೋಜ್ ನಾಲ್ ಗಟ ಹದ ಅವ
ಈ ಗಿಡ ಪಡದ ನೋಡ್ರಿ ಯಾಕೋ
ಮ ಗಿಡ ಕಡಿತಾರೆ ಪಫಸ್ಟ್ ಇದು ಡಿ ಕೆ ಪಟಲ ಸರಿ ಹೋಗ್ಬೇಕ್ರೀ ಅಲ್ಲ
ಇಲ್ಲ ಗಿಡ ಕಡಿಬಾರ್ದು ಗಿಡ ಹಚ್ಬೇಕಂದ ನಾವೆಲ್ಲ ಲೆಕ್ಕ ಕ್ಕ ಹಾಕ್ಲತ್ತೀವಿ ಇವ್ರ ಗಿಡ ಕಡಿತಾರಲ್ಲ ಹ್ಮ್ ಈದು ಸ ಸುತ್ತಮುತ್ತ ಅಂದ್ರ ಆಕ್ಸಿಜನ್
ಹ್ಮ್್ರ ಆಮ್ಲಜನಕ ಆಮ್ಲಜನಕ ಆಕ್ಸನ್ ಆ ಆಮ್ಲಜನಕ
ಹ ಆಮ್ಲಜ ಜನಕ ಸಿಗುವಂತ ಗಿಡಗಳು ಹಚ್ಬೇಕಲ್ಲ ಸ ನಾವು ಇವ್ರ ಅಂದ್ರೆ ಗಿಡ ಕಡಿತಾರ
ಡಿಿಕ ಪಟೇಲ್ ಹೇಳಿರ್ ಪರಿ ಸರಪರಿಮಿ
ಇದಾಗ ಒಂದು ಇದದು ನೋಡ್ರಿ ಜೆ ಸಿ ಬಿಿ ಹೋಗ್ತೇಏನ್ರಿ
ಕಣ ಳಾಗ
ಕೇಂದ್ರ ಒಳಗ್ರೀಾ
ಹಾ ರೀ
ಇರ್ತ ನೋಡ್ರಿ
ಜಿ ಸಿ ಬಿ ಗೊತ್ತನ್ರಿ ನನ್ಗ ನೋಡಿಲ್ರಿ ನೀವು ನೋಡ್ರ ಅಂತ ಜಶಿ ಬಿ
ಬಳಖಾತೆ ನಕ ಜಸಿ
ಹ್ಮ್ ಹ್ಮ್ ಹ ಜೇಸಿಬಿ ಅಲ್ರಿೀ ಬಾಟ್ಲ್ ತೆಗತದ್ರೀ ಅದು ಹ ಕೊ ್ರಲಿಂಗ ಮಷೀನ್ ್ರಿಲಿಂಗ ಮಷೀನ್ ಕಟ್ ಕಟ್ ಕಟ್ ಹ್ಮ್ ಮತ್ತಗಲ್ರದ್ದು ಮಾಣ ತೆಗಿಬೇಕಂದ ತೆಗಿನ್ ತೆಗಿಂದ ಇರ್ಬೇಕ್ರ ಅದು ಮಣನ್ ತೆಗಿಬೇಕ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅನ್ಪಡದಿನು
ಅನ್ಪಡ ಅಂದ್ರೆ ನವು ಮಣ ಬಿ ತಗರ್ಬೋದು ಅದು ಬಾಟಲ್ಲಿಿಗೆ ಹೊಡಿಬೋದು ಹಿಂಗದು
ತೆಳಗಿಂದ ಮುಂದ ಇರ್ಬೇಕಕ್ ಚೂಪ್ ಇರ್ಬೇಕೇ್ರೀ ಮ್ಯಾಗಿನ್ ಚೂಪ್ ಇರ್ಬೇ್ರಿ
ಮ್ಯಾಗಿನ್ ಚೂಪ ಅವ್ರೀ ಮ್ಯಾಗಿನ್ ಚೂಪ ಮುಂದ ಅದಕ್ಕ
ಅದೇ ಅದು ಕಡೆಕ್ ಮಣಿಕ್ ಕೆದಲಕ್ ಬರ್ತದೀ ತಳಗಿಂದ ಹಿಂಗ ಹಿಂಗಗೆ ಹತ್ಬತ್ತರಿ
ಹ್ಮ ಹಾ
ಹ್ಮ್ ಇವನ ನಿಮ್ದು ಬೇರೆ ಲೆಕ್ಕಾದ್ರೆ ನಿಮ್ದು
ಆದು ಹ
ಮಾತ್ರೆ
ಮತ್ತೆ ಹೇಳ್ಬೇಕು ನೋಡ್ರಿ ನಿಮ್ದೆ
ಹ್ಮ್ ಏನ ತಿಂದ್ರತ್ತಲ್ರಿ
ಹ
ನೀವ ಏನೋ ತಿಂದ್ರತ್ತಲ್ಲ
ತಿಂದು
ಹ್ಮ್ ಏನಿಲ್ಲ ನೀವೇ ಹೋಗಕ್ಕಲ್ಲ
ಹ ಇದು ಹಾನಿಪುರಿ ರ ಆರೋಗ್ಯಕ್ಕ ಹಾನಿಕಾರನಂಟ
ಹ್ಮ್ ಹ್ಮ್ ಅಂದ್ರು ತಿಂದ್ರಲ್ ಗಾಪ್ ಗಾಬ್ ಗಾಪ್ ಅತ
ತಿನ್ಬೇಕಂದವ್ರೀ ಏನ್ ಮಾಡ್ತಿರಿ ಅವ್ ಚಲೋ ಇದ್ದಿದ್ದಿಲ್ಲವ
ನಿಮ್ಗ್ ಹೇಳನ್ ಕೇಳದ ಮಾತ್ರ ಬಜಿತ್ ನ್ ಬರತ್ತಂದ್ರ ಭಜಿ ಎಷ್ಟ ಕುಟುದಿಲ್ಲ
ಬಜ್ಜಿ ಬಜ್ಜಿತ ನಂಬ್ರಗ್ ಹೋಗಿ ಅ ತಿರ್ಗನ್್ರೀಗ
ನಡ್ರಿ ಹ್ಮ್ ನಡ್ರಿ ನ ಸಮಯ ಬಾಳದ್ರ ಸಮಯ ಐದ್ರ ತನ ಅ ಆದ್ರಿ ಹೋಗ ಹೋಗೋಣ ಡೈರೆಕ್ಟ ಹದ್ಿನ ನಿಮಿಷದ ತಿಂದು ವಾಪಸ್ ಪಟ ಪಟ ಹೋಗಂಬ್ರಿ ಆ ಮತ್ ಹಾಗ ಮತ್ತ ಆ ಕಡೆ ಹೋಯ್ತನ್ ಬರ್ತದಲ್ರರಿ ಮತ್ತ ಅಕ
ಮತ್ತ ಅವನ್ ಮಾಡ್ರಿ ಏನಗದ
ಹ್ಮ್ ಪಟಪಟ ಹೋಗಿ ಹದ್ಿನೈ ನಿಮಿಷ ಎಟ್ಟ ಐದಕ್ ಐದು ಹ ಕರದ ಐದು ಇಪ್ಪತ್ತು
ಏನ್ ಇನ್ನ ಅವ್ರ ಇದನ್ ಹಾಕಿಲ್ರಿ
ಹ್ಮ್ ಗುಂಪಿನಲ್ಲಿ ಅ ಇದು ರೀ ಮಸದ ಹಾಕಿನ ನ್ರಿ
ಹ್ಮ್ ಅವ್ರ ಇನ್ನುೂ ಹಾಕೆ ಇಲ್ಲ
ಮುಖಂಡ್ರ ಕೇಳ್ಬೇಕಕ್ ಆತಿರ್ವಲ್ಲ
ಇಕೊಂಡ್ರೆ ಏನ್ ಹೇಳೇತನ
ಹ್ಮ್
ಹ್ಮ
ಮಾತ್ರ
ಮತ್ತ ಇದು ರೇಷ್ಮೆ ಕೇಂದ್ರಾಗ ಏನ್ ಇರ್ತವ್ರೀಾಗ
ರೇಷ್ಮಿ ಇರುತ್ರ
ಸರ್ಪಡಿ
ಇರ್ತರಿ ಗೊತ್ತನ್ರರಿ ಕಂಡಪಿಟ್ಟ ಇರ್ತವ್ರಿ ಹಳ ಮೇಡಮ್ಲ್ಲಿ ಮೇಡಮ್ ಚಿತ್ತ ಟಪ್ಪ ಮಾಡಿ ಏನೇನೋ ಮಾಡತ್ತರಿಾವು
ಹಕ್ಕ ಸಾಯ ಆತವ್ರೀ
ಹ ಅವು ಇವ್ರೀ ರೇಷ್ಮೆ ಅದ್ರ ರೇಷ್ಮೆ ಅಂದ್ರ ಕಂಡಪಿಟ್ಟಿ ತುಟ್ಟ ಅದಾವ್ರೀ
ಹ್ಮ ಅದು ಎದಕ್ಕ ಸಾಯ ಅದಕ್ಕಥ
ಅದ ಸಹಾಯ ಅಂದ್ರ ರೇಷ್ಮಿ ಸೀರೆ ಅತ್ ಗೊತ್ತದಲ್ರರಿ ನಿಮ್ ಎಂತಿ ಗಡಸ್್ರಲ್ರಿ
ಹಾ ರೇಷ್ಮಿ ಸೀರೆ ಅದು ಮಾಡ್ತ ತಾರೆ ಎನ್ೀ ಇದರ್ಲಿಂತ ಕಲ್ ಕಲ್ ಹುಳ ಹಂಗ ಇಡ್ತ ನೋಡ್ರಿ ಕಲ್ಲಿ
ಯಾರ
ತ್ತ ಕಾಲ ಹಳ ಎಡ್ತರೋಡತ್ತು ಹ್ಮ ನಾವ ಯಾವ ಇಡನ್ರಿ
ನಮ್ ಜನ ನಡತವ್ರ ಏ ತರ್ಸುಂಬ್ರೆ ರೊಪ್ಪ ಕೊಟ್ಟ
ಹ್ಮ್ ಎಸ್ ಕಊಟಾಖರ್ಚತ
ಯ ಕೊಡ್ತಾರ ಸುಮ್ಮ ನಾವು ಇಡ್ಬೇಕ್ರೀ ಅವರು
ಇಲ್ಲ ರೊಕ್ಕ ಎಷ್ಟ ಕೋಟಿ ಹೋದ್ರ ಭ ಕರಿ ರೊಕ್ಕ ಕೊಟ್ಟೈತ್ತಾರ ಸಣ್ಣು
ಏನ್ ಪ್ರಾಗ ಆಿದೆ ಏನ್ ಕೊಡ್ ಸ್ವಲ್ಪ ಇಲ್ಲ ಅವ್ರದ ಕೋಣಮ್ರಿ ಅ ಅಚ ಬಿಟ್ಟಿರ್ತಾರ ಅದ ತಂದ್ ಕಷ್ಟ
ಹಂಗಂತರಿೀ
ಹ್ಮ್ ಫಸ್ಟ್ ನಿಮ್ದ ನಿಮ್ ಹುಡುಗಿದ ಹಿತೇನ್ರ ಹ ಹ ಹಾ ರೀ ಆಯ್ತಾಯ್ತತ್ರ ಮಾತ್ರ
ಮತ್ತ ಈಗ ಈಗಗಲ್ರಿೀ ವಾಯುಮಲ್ನ್ ಹೆಚ್ಚಿಗಲತ್ ತೋಡ್ರಿ
ಯಾವ ಏನ್ರೀ ಏನ್ರಿ
ವಾಯು ಮಾಲಿಿನ್ಯ
ಆಯ್ ಮಾಡ್ಲನ್ ನೀ ಅಂದ್ರ ನೀವು ಪರಿಸರ ಪ್ರೇಮಿ ಯಾವಕನತ್ತರ ಅನ್ರಿ ಡಿ ಕೆ ಪಾಟಿ
ಹ್ಮ್ಮ ಹಾಯಿ ಮಾಲಿಿನಯ ಅಂದ್ರೆ ಆ ಹಿಂಗೆಲ್ಲಾ ಗಾಳಿ ಹೊೋಗಿ ಹೋಗಿಲಿಂತೆ ಎಲ್ಲಾ ಅಶುದ್ಧ ಅಲ್ಲ ಸರ್ ಪುರ ಅ ಪರಿಶುದ್ಧ ಇದು
ಹಾ ಪರಿಶುದ್ಧು ಅ ಅಪರಿಶುದ್ಧ ಆಗ್ತದೆ ಕಾರ್ಯ ಮೇಡಮ ಬಂದೋ ವೇಿಟ್ಟಾರೆ ಹ್ಮ
ಎಲ್ಲಾ ಅಶುದ್ಧ ಆಲತದ್ರ ಗಾಡಿ ಆಯ
ಮಾಡ ಮಳಿ ಬರ ಟೈಮ ಮಳಿ ಬರಲ್ಲಗಾವ್ರಿ ಈಕಡೆ ಬರಿ ಈ ಕಡೆ ಇಕಡೆದ ಪಡಪಟೋ ಪಡಪಟೋ ತಿಿಂದ ಬರು ಬಾರೆ ಹಾ ಅಂದ್ರು ಈ ಕರಿ ಹೋಗ್ಬೇಕಂದ್ರೆ ಇಟ್ಟೊತ್ತಿಗೆ ಮಳಿ ಕಂಡಪಟ್ಟ ಇಡಿಬೇಕ್ರಿ
ಕೊಂಡಾ ಪಟ್ಟಿ ಅಂದ್ರೆ ತೋಸು ನೀರ್ ನಿಂದ್ರ
ಹಾ ನಮ್ದ ನಾಕ್ಲೂರ್ ತುಂಬಕ್ರೀವು ನ ಕಾಲಜ
ಹ್ಮ ಕಾಲೇಜ್ ಹೊರ ಬಿಲ್ಡಿಂಗ್ ಎಲ್ಲ ಕಟ್ಟಡ ಆರಾಗಿಲ್ರರಿ ನೀರ್ ನೀರ್ ನಿಂತಿರ್ಬಾರಡ್ದು ಬರೀ ಕಟ್ಟಡೊಳಗೆ ನೀರ್ ನಿ ತಿರುಪಗ್ ನಾಕ್ ಫ್ಲೋರ್
ಎಲ್ಲರಿಗೂಲ್ಲಿ ಪ್ರಯೋಗ ಮಾಡ್ಬೇಕ್ರ
ಲಿಪ್ಟ ಅಲ್ರರಿ ಹಿಂಗ ಅದು ಮ್ಯಾಗ್ ಹಿಂಗ್ ಮ್ಯಾಗಿನ್ ದಾಸ್ ಹೋಗದು ಮ್ಯಾಗಿನ್ ದಾಸ್ಗೆ ಹಿಂಗ ಜಾರ್ ಂಡಿ ಕಟ್ಟ ಜಾರ್ ಮುುಂಡಿ ಕಟ್ಟ ಜಾರ್ ಅಂತ ಹೇಳಳ್ಕೆ ಇರ್ ಬಂದ್ಬಿಡು
ಹ್ಮ್ ನಮ್ ಚಲ್ರ ಏನ ನೀ ಎಲ್ಲಿ ಅರ್ಬೇಕೈತ್ರಿ ನೀವು
ಇದು ಮಾಡೋಂಬರ್ಿಲ್ಲ ಅಂದ್ರ ಹಾಗಗ್ಗ ಕಟ್ಟದು
ಹ್ಮ್ ಪಚ ಜ
ಹಾ ಅವ ದಾಂಡಲಿಲ್ಲ ಮಾಡ್ತಾರೋಡ್ರಿ
ಹ್ಮ್ ಸಾರು ಹಾ ಹಾ ಕರೆ ಖರೆ ನಿಮ್ಮ್ದ ನಿಮ್ದ ತಲಿ ತೆಲನ ಬೇರೆ
ಅದು ಏನ್ ಮಾಡಮ ನೀ ಅಲ್ಲ ಹಾ ಇದು ಕಸಕ್ಕೆ ನಲೆ ಆತಲ್ಲ
ಮ್ರೀ
ಲ್ಲ ಅಂದ್ರ ಈಗ ಆ ಕಡೆಿಂದ ಈ ಕಡೆ ಬರದಂತ ಹ ಇದು ತಳಾಕ್ ಮಾಡೋದ ಈ ಕಡೆ ಕಾಲೇಜಲ್ಲಿ ಆ್ ವಸತಿಿನದಾಗ ಎತ್ತರ ಮಾಡೋದು ಆಕಡಿನ ಕಡೆ ಬಂದ ಈಗ್ಲ ಕಡಿಂದ ಆ ಕಡೆ ಹೋಗಿದ್ದ ಅಂತಕು
ಹಾಜಕ
ಎತ್ರ ಮಾಡಣವೋ
ಹಾ ಕಡಮ ಸ ಮಾಡ ಇದಕ್ಕೆ್ಯಾತ ಕೋಟಿ ಕೆರ್ಸ ಬರ್ತದ್ರೀ
ಇದಕ್ಕೆ ಏನಿಲ್ಲ ಒಂದ ಆ ಕೋಟಿ ಏನ್ ಬರ್ಲ್ಲಾ ಲಾಕ್ದಾಗ ಆತ
ಹ್ಮ್ ಹ್ಮ್್ಮ ಅಲ್ ನೋಡ್ರಿ ಮಾಡ ಹೆಂಗ್ ಕಾಣತ್ವಾ
ಮಳೆ ಬರರಿ ಮಳೆ ಬಂದ್ರೆ ಎಲ್ಲ ಏನ್ಂತು ಮಳೆ ಬರ್ಬ
ಬರ ಬ ಹೌದೌದು ಬರ
ಇದು ಒಂದು ಅರವತ್ತು ಎಪ್ಪತ್ ಲಾಕ್ದ ಆತಿರ್ಬೇಕ್ರಿ
ಅರವತ್ತ ಎಪ್ಪತ್ ಲಕ್ಷದಾಗ್ರೀ ಹ್ಮ್ ಹ್ಮ್ ಆಗ್ಬೋದ್ರಿ ಆತ್್ರ
ಹ ಬಕ್ರ
ಆಯ್ತು ಚಲೋ ಅಲ್ರಿ ಮತ್ತ ನಿಮ್ ಜ್ಞಾನಪೀಠ ಪ್ರಸಿದತಿ ಕೊಡ್ತಾರತ್ತಲ್ರಿ ಇ್ ಮಾಡ ಬೋಗುಸ
ಇದು ಹಾ ಇದದುೊಂದಂದು ಮುಗಸ್ದಾರ ಇದದು ಒಂದ ಮುಗಸ್ದಾರ ಜ್ಞಾನಪೀಠ ಎಂಟಿ ಆಗವಲ್ರರಿ ಒಂಬತ್ತಂದ ಕೊಡ್ರಿ ಅದು ಕೊಟ್ಟ ಎರಡ್ ಸಾವಿರದ ಎಂಟರ ಕೊಟ್ಟಾರಂ ಕಡ ಸಸ್
ಹಾ
ಎರಡ್ ಸಾವಿರದ ಇಪ್ಪತ್ತೆಂಟು ಅಂದ್ರ ಇಪ್ಪತ್ತಾರ ಏನ ಹದ್ಿನೆಂಟು ವರ್ಷ ಆಯತು
ಯಾರಿಗೂ ಸಿಕ್ಕಲ್ಲ ಹ ಅದ ನಿಮಗೆ ಸಿಗತ್ರಗ
ಅದು ನನ್ಗ್ ಸಿಕ್ತಪ ಅಂದ್ರ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜೇತ ನಾನೇ ನೋಡು
ವಿಜೇತ ಪ ಇವ್ರು ಜಿ ಪ್ರಜ್ವಲ್ ಜಿ ದಾಡಿ ಅವರು. ಹೌದ್ರ ಹೌದ್ರ ಏನ್ ಆಗಲ್ ತೊಗೊರಿ.
ಹ್ಮ್. ಆ ಪ್ರಶಸ್ತಿ ತಗೋತನ್ರಿ ತಿಗೊಡೈನ್ ದೊಡ್ಡಲ್ಲ ತಗೊಂದ್ಮ ಎಲ್ಲಿ. ಇಬೇಕ ಅಂತ ಅದು ಗೊತ್ತಾಗಲ್ಲನು.
ಒದ್ರ ಎಲ್ಲಿ ಇಟ್ಕೋತೀರಿ.
ಹ್ಮ.
ಕರೀರಿ ಅವ್ರೀಗ ಪಟಕನ.
ಅದು ಎಲ್ಲಿ ಇಳ್ಬೇಕು ಅಂತ ಗ. ಆಗಿದರಿ ಅಪ್ಪಾಜಿ. ಹಾ.
ಬರಾಮ್ರೀ. ಹ್ಮ್.
ಇ ನಾಯ ಭಾರಿ ಬಗ ನೋಡ್ರಿ ನಾವ. ಸರಿ ಎಕಡು ಭಾರ ಗಾಂಧನಿ ಹ. ನಾಯಿ ಭಾಳ ಡೇಂಜರ್ ಅದಾವ.
ಕರೆ ಕರೆ.
ಸ ಹಾಡುಗ ಮುಂದೆಲ್ಪ್ಪ ನಿ. ನಿವ್ ಬಂದಿರಿ ಇಲ್ಲೆ ಬೀರ್ ಗುಡಿಗ ಹೋಗ್ರಿ. ಕ .
ಹಾ ಹಾ ಮತ್ರೀ.
ಅಲ . ಹ ಮಾಡ್ ಮಾಡು ಮತ್ತ.
ಮತ್ತೇನ ಇಲ್ರಿ.
ಮಾಡ ಮಾಡ್ರಿ.
ಏನ್ರಿ.
ಮಾಡ ಮೋಡ ಮೋಡ.
ನಮ ಮೋಡ್ ಕಂಡ.
ಪಂಡಪುಟ್ಟ ಇವ ಇದ್ರಾಗ ಇದ್ರ ಕಿತ್ತೋರ್ದ ಕಾಳ್ಮ ಬೋಡ್ರ ಕಾಳ್ಮಾಲ.
ಹಾ ಕರೆ ಏನ ಇದ್ರೀ.
ಇಂತ ಅವು ಗಾಂಜಾ ಶ್ರೀಗಂಧ. ಈ ಹಿಂತ ತರದಾಗ ಎಲಿತೆವ್ ನೋಡ್ರಿ ಎಲ್ಲಾ ಕಾಳಮಲ. ಅವ ಇಲ್ಲಿಂದ ಎಲ್ಲಿಗ್ ಗತ್ತಾವಂದ್ರೀ ಈಗ ಕರ್ನಾಟಕದಿಂದ ದೇಲ್ಲಿ ಗೊತ್ತ. ಹತವ ಡೆಲ್ಲಿಲ್ಂತ ಹೈದ್ರಾಬಾದ ಹಿಂಗ್ ಬೇರೆ ಬೇರೆ ಇ ಕಡೆಗೆ ಹೊತವ.
ಕಖರೆ ಕರೆ ಹ್ಮ್ ಹೌದ. ಹಾ ಹ್ಮ. ಬಾರಿ ಬಿಡ್ರ ಅದು ಬಾರಿ ಕೆಲ್ಸ ಬಾರಿ ಮತ್ತ.
ಎಲ್ಲಾ ಆರಾಮ ಅದಿರಿ ಹಾ ಆಯ್ತಾಯಯ್ತು ತೊಗೊ. ಹಾ ನಮ್ ದೋಸ್ತ್ ಬಿಡಲ್ರಿ ಇದಕ ಹಿಂಗ ಅಂದ್ರ. ಹ್ಮ .